ನಮಸ್ಕಾರ ಮತ್ತೆ ಭೇಟಿಯಾದದ್ದು ಸಂತೋಷ
ನಮಸ್ಕಾರ ಎಲ್ ನನಗೂ ಸಂತೋಷ ಇಂದು ಯಾವ ವಿಷಯದ ಬಗ್ಗೆ ಮಾತಾಡೋಡಣ
ಶಿಕ್ಷಣ ಮತ್ತು ಜೀವನ ಕೌಶಲ್ಯಗಳ ಬಗ್ಗೆ ಮಾತನಾಡೋಣ
ಒಳ್ಳೆಯ ವಿಚ್ ವಿಷಯ ಇಂದಿನ ಕಾಲದಲ್ಲಿ ಶಿಕ್ಷಣದ ಮಹತ್ವ ತುಂಬಾ ಹೆಚ್ಚಾಗಿದೆ
ಹೌದು ಆದರೆ ಶಿಕ್ಷಣ ಎಂದರೆ ಕೇವಲ ಪರೀಕ್ಷೆ ಠೆಅಲ್ಲಿ ಅಂಕ ಗಳಿಸುವುದು ಮಾತ್ರವಲ್ಲ
ಖಂಡಿತ ಶಿಕ್ಷಣವು ವ್ಯಕ್ತಿತ್ವವನ್ನು ಬೆಳೆಸಬೇಕು ಕುತ್ತುಹಲ ಶಿಸ್ತು ಸಮಯ ಪ್ ಪಾಲನೆ ಮತ್ತು ನಿರಂತರ ಕಲಿಯುವ ಆಸಕ್ತಿ
ಕುತೂಹಲ ಯಾಕೆ ಮುಖ್ಯ
ಶ್ನೆಗಳನ್ನು ಕೇಳುವವರು ಹೆಚ್ಚು ಕಲಿಯುತ್ತಾರೆ ಅದಕ್ಕಾಗಿ
ನಿಜ ಪ್ರಶ್ನೆ ಕೇಳಲು ಹೆದರಬಾರದು
ಹೌದು ಪ್ರತಿಯೊಂದು ಪ್ರಶ್ನೆಯು ಹೊಸ ಜ್ಞಾನಕ್ಕೆ ದಾರಿ ತೋರಿಸ ತೋರಬಹುದು
ಹೌದು ಓದುವ ಉತ್ತಮ ವಿಧಾನ ಯಾವುದು
ಕೇವಲ ಓದುವುದಕ್ಕಿಂತ ಅರ್ಥ ಮಾಡಿಕೊಂಡು ಓದಬೇಕು
ಟಿಪ್ಪಣಿಗಳನ್ನು ಬರೆಯುವುದು ಸಹಾಯ ಮಾಡುತ್ತದೆಯೇ
ತುಂಬಾ ಸಹಾಯ ಮಾಡುತ್ತದೆ ಮುಖ್ಯ ಅಂಶಗಳನ್ನು ಬರೆಯುವುದರಿಂದ ನೆನಪಿನಲ್ಲಿ ಉಳಿಯುತ್ತವೆ
ಹಲವರು ಕೊನೆಯ ಕ್ಷಣದಲ್ಲಿ ಓದಲು ಪ್ರಯತ್ನಿಸುತ್ತಾರೆ
ಅದು ಒತ್ತಡವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಸ್ವಲ್ಪ ಓದುವುದು ಮತ್ಉತ್ತಮ
ಸಮಯ ನಿರ್ವಹಣೆ ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯ
ತುಂಬಾ ಮುಖ್ಯ ಸಮಯವನ್ನು ಸರಿಯಾಗಿ ಬಳಸಿದರೆ ಓದು ಮತ್ತು ವಿಶ್ರಾಂತಿ ಎರಡಕ್ಕೂ ಅವಕಾಶ ಸಿಗುತ್ತದೆ
ಪಡಿಸುವುದು ಅಗತ್ಯವೆ
ಖಂಡಿತ ಗುರಿ ಇದ್ದರೆ ಪ್ರಯತ್ನಕ್ಕೆ ದಿಕ್ಕು ಸಿಗುತ್
ಗುರಿಯನ್ನು ಹೇಗೆ ನಿಗದಿಪಡಿಸಬೇಕು
ಸ್ಪಷ್ಟವಾದ ಸಾಧಿಸಬಹುದುೂಊ ಬಹುದಾದ ಮತ್ತು ಸಮಯ ಮಿತಿ ಇರುವ ಗುರಿಯನ್ನು ನಿಗದಿಪಡಿಸ ಬೇಕು
ಅದು ಒಳ್ಳೆಯ ಸಲಹೆ.
ಧನ್ಯವಾದಗಳು
ತಂತ್ರಜ್ಞಾನ ಶಿಕ್ಷಣದಲ್ಲಿ ಯಾವ ಪಾತ್ರ ವಹಿಸುತ್ತದೆ
ಬಹಳ ದೊಡ್ಡ ಪಾತ್ರ ಈಗ ಜಗತ್ತಿನ ಜ್ಞಾನ ನಮ್ಮ ಕೈಯಲ್ಲಿದೆ ಅಲ್ವ
ಹೌದು ಕಲಿಕೆ ಉಪಯುಕ್ತವೇ
ಹ ಇಲ್ಲ ಇಲ್ಲ ಪರ್
ಹೌದು ಸರಿಯಾದ ರೀತಿಯಲ್ಲಿ ಬೆಳೆಸಿದರೆ ತುಂಬಾ ಉಪಯುಕ್ತ.
ಆದರೆ ಕೆಲವು ಸವಾಲುಗಳು ಇ ಇವೆ ಅಲ್ಲವೇ
ಹೌದು ಗವಲ್ಲ ಬೇರೆ ಬೇರೆಡೆಗೆ ಹೋಗುವ ಸಾಧ್ಯತೆ ಇದೆ.
ಅದನ್ನು ಹೇಗೆ ತಪ್ಪಿಸಬಹುದು.
ಓದುವ ಸಮಯದಲ್ಲಿ ಸಾಮಾಜಿಕ ವ ಮಾಧ್ಯಮಗಳ ಬಳಕೆಯನ್ನು ಕಡಿಮೆ ಮಾಡಬೇಕು .
ಒಳ್ಳೆಯ ಅಭ್ಯಾಸ.
ತಂತ್ರಜ್ಞ ತಂತ್ರಜ್ಞಾನ ಒಂದು ಸಾಧ ಅದನ್ನು ಹೇಗೆ ಬಳಸು ತ್ತಿವಿ ಎಂಬುದು ಮುಖ್ಯ.
ಹ್ಮ್ ಉದ್ಯೋಗದ ವಿಷಯಕ್ಕೆ ಬರೋಣ.
ಸರಿ ಸರಿ
ಉದ್ಯೋಗ ಪಡೆಯಲು ಯಾವ ಕೌಶಲ್ಯಗಳು ಮುಖ್ಯ.
ತಾಂತ್ರಿಕ ಜ್ಞಾನ ಸಂವಹನ ಕೌಶಲ್ಯ ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಸಮಸ್ಯೆ ತ್ತೆ ಪರಿಹಾರ ಕೌಶಲ್ಯ
ಸಂವಹನ ಕೌಶಲ್ಯ ಯಾಕೆ ಮುಖ್ಯ
ಉತ್ತಮ ಆಲೋಚನೆ ಇದ್ದರೂ ಅದನ್ನು ಸ್ಪಷ್ಟವಾಗಿ ಹೇಳಲು ಬಾರದೆ ದ್ದರೆ ಪ್ರಯೋಜನ ಕಡಿಮೆ ಅದಕ್ಕಾಗಿ.
ನಿಜ ಕೆಲಸದ ಸ್ಥಳದಲ್ಲಿ ಸಹಕಾರವು ಬಹಳ ಮುಖ್.
ಹ್ಮ್ ತಂಡದೊಂದಿಗೆ ಕೆಲಸ ಮಾಡುವಾಗ ಯಾವಗುಣ ಬೇಕು
ಗೌರವ ಸಹನೆ ಮತ್ತು ಜವಾಬ್ದಾರಿ ಇರಬೇಕು.
ಹ್ಮ್ ಬಿನ್ನ ಅಭಿಪ್ರಾಯ ಬಂದರೆ
ಶಾಂತವಾಗಿ ಚರ್ಚಿಸಿ ಉತ್ತಮ ಪರಿಹಾರ ಕಂಡುಕೊಳ್ಳಬೇಕು.
ಹಾ ಅದು ಒಳ್ಳೆಯ ವಿಧಾನ.
ಕೋಪದಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ.
ಜೀವನದಲ್ಲಿ ವಿಪರತೆ ಬಂದರೆ ಏನು ಮಾಡಬೇಕು.
ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ ತ್ತೆ ಮತ್ತು ಮತ್ತೆ ಪ್ರಯತ್ನಿಸಬೇಕು.
ಉಪನತ್ತೆ ಯಶಸ್ಸಿನ ಭಾಗವೇ
ತ ಅನೇಕ ಯಶಸ್ವಿ ವ್ಯಕ್ತಿಗಳನ್ನು ಹಲವು ಬಾರಿ ವಿಫಲರಾಗಿದ್ದರು.
ಅದರಿಂದ ನಾವು ಏನು ಕಲಿಯಬಹುದು
ನಿಲ್ಲಿಸಬಾರದು ಎನ್ನುವುದನ್ನು ಕಲಿಯಬಹುದು.
ಪ್ರೇರಣಾದಾಯಕವಾಗಿ.
ಧನ್ಯವಾದಗಳು.
ಹ ಧನ್ಯವಾದ ಮಾನಸಿಕ ಆರೋಗ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ದಹಿಕ ಆರೋಗ್ ಗೆ ಮಾನಸಿಕ ಆರೋಗ್ಯವೂ ಮುಖ್ಯ.
ಹ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾ ಪಡಿಕೊಳ್ಳಬಹುದು
ಕಿದ್ರೆ ವ್ಯಾಯಾಮ ಒಳ್ಳೆಯ ಸಂಬಂಧಗಳು ಮತ್ತು ಒತ್ತಡವನ್ನು ಸರಿಯಾಗಿ ನಿರ್ವಹಿಸುವುದು
ಹವ್ಯಾಸಗಳು ಸಹಾಯ ಮಾಡುತ್ತವೆ
ಖಂಡಿತ ಓದು ಸಂಗೀತ ಚಿತ್ರಕಲೆ ಅಥವಾ ತೋಟಗಾರಿಕೆ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ
ನೀವು ಹವ್ಯಸ್ಗಳಿಗೆ ಸಮಯ ಕೊಡತೀರಾ
ಸಾಧ್ಯವಾದಷ್ಟು ಕೊಡಲು ಪ್ರಯತ್ನಿಸುತ್ತೇನೆ
ಹ್ಮ
ಹ
ಸಾಧ್ಯವಾದಷ್ಟು ಕೊಡಲು ಪ್ರಯತ್ನಿಸುತ್ತಿದೆ ಹಣಕಾಸಿನ ಅರಿವು ಕೂಡ ಮುಖ್ಯ ಅಲ್ಲವೇ
ಹೌದು ಹಣ ಸಂಪಾದಿಸುವುದರ ಜೊತೆ ಅದನ್ನು ಉಳಿಸುವುದು ಕಲಿಯಬೇಕು
ಒಸಾಯ ಯಾಗ ಆರಂಭಿಸಬೇಕು
ಉಳಿತಾಯ ಯಾವಾಗ ಆರಂಭಿಸಬೇಕು
ಸಾತವಾದಷ್ಟು ಬೇಗ
ಚಿಕ್ಕ ಮೊತ್ತದಿಂದ ಚಿಕ್ಕ ಮೊತ್ತದಿಂದ ಆರಂಭಿಸಬಹುದೇ
ಖಂಡಿತ ನಿಯಮಿತ ಉಳಿತಾಯವೇ ಮುಖ್ಯ ಹ್ಮ್
ಪರಿಸರದ ಬಗ್ಗೆ ಜನರು ಹೆಚ್ಚು ಜಾಗೃತರಾಗಬೇಕೆ
ಹೌದು ವಿಶ್ ಭವಿಷ್ಯದ ಪೀಳಿಗೆಗಳ ಹಾಗಾಗಿ ಪರಿಸರವನ್ನು ಕಾಪಾಡಬೇಕು
ನಾವು ಏನು ಮಾಡಬಹುದು
ಹ್ಮ್ ಹ್ಮ
ನೀರು ಉಳಿಸಬಹುದು
ಆ ನ ಹೋದು ಕಷ್ಟವನ್ನು ಸರಿಯಾಗಿ ವಿಲೇವಾರಿ ಮಾಡಬಹುದು
ಸಣ್ಣ ಕಾರ್ಯಗಳು ದೊಡ್ಡ ಬದಲಾವಣೆ ತರಬಹುದು
ನಿಜ ನಿಜ ಅದು ನಿಜಾನೇ
ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅತ್ಯಂತ ಮುಖ್ಯ
ಪ್ರಾಮಾಣಿಕತೆ ಕರುಣೆ ಗೌರವ ಮತ್ತು ಕೃತಜ್ಞತೆ ಹ್ಞೂ
ಪ್ರಾಮಾಣಿಕತೆ ಯಾಕೆ ಮುಖ್ಯ
ಅದು ವಿಶ್ವಾಸವನ್ನು ನಿರ್ಮಿಸುತ್ತದೆ ಅದಕ್ಕಾಗಿ
ಕುಣೆ
ಅದು ಮಾನವ ಸಂಬಂಧಗಳನ್ನು ಸುಂದರಗೊಳಿಸುತ್ತದೆ ಹ
ಕೃತಜ್ಞತೆ
ಅದು ನಮ್ಮಲ್ಲಿರುವುದರ ಮೌಲ್ ತಿಲಿಸುತ್ತದೆ
ತುಂಬಾ ಅರ್ಥಪೂರ್ಣ ಮಾತುಗಳು
ಹ್ಮ್ ಈ ಯಿಂದ ಹಲವು ಉಪಯುಕ್ತ ವಿಚಾರಗಳನ್ನು ತಿಳಿದುಕೊಂಡೆ
ನನಗೂ ಹಾಗೆ ಅನಿಸಿತು
ಹ್ಮ್ ಮುಂದಿನ ಭಾಗದಲ್ಲಿ ಯಾವ ಮಾತಾಡೋಣ
ನಾಯಕತ್ವ ವ್ಯಕ್ತಿತ್ವ ವಿಕಸನ ಆತ್ಮವಿಶ್ವಾಸ ಮತ್ತು ಸಾರ್ವಜನಿಕ ಭಾಷಣದ ಬಗ್ಗೆ ಮಾತನಾಡೋಣ
ಹ ಹಾ ತುಂಬಾ ಒಳ್ಳೆಯ ವಿಶೇಷ ವಿಷಯ
ಹಾಗಾದರೆ ಮುಂದಿನ ಭಾಗದಲ್ಲಿ ಅದನ್ನು ಮುಂದುವರಿಸೋಣ
ಸರಿ ಸರಿ ಮತ್ತೆ ಭೇಟಿ ಹೋಗೋಣ
ಹ್ಮ ಮತ್ತೆ ಭೇಟಿ ಆದಾಗ ಮತ್ತೆ ಇದ್ ಮಾಡಣ
ಹ ಮತ್ತೆ ಭೇಟಿ ಆದಾಗ ಇನ್ನಷ್ಟು ಇವ ಆಹ್ ತಿಳಿದುಕೊಳ್ಳೋಣ
ಹೌದು ಅದ್ರಲ್ಲಿ ನಾಯಕತ್ವ ಆತ್ಮವಿಶ್ವಾಸ ಸ ವ್ಯಕ್ತಿತ್ವ ವಿಕಸನ ಮತ್ತು ಸಾರ್ವಜನಿಕ ಭಾಷಾ ಕಣಗಳ ಬಗ್ಗೆ ಎಲ್ಲಾ ಚರ್ಚೆ ಮಾಡೋಣ ನಿಧಾನಕ್ಕೆ
ಹ ಚರ್ಚೆ ಮಾಡಿ ನನಗೆ ಗೊತ್ತಿರೋದನ್ನ ನಿನಗೆ ಇಕೊಂಡು ನಿನಗೆ ಗೊತ್ತಿರೋದನ್ನ ನನಗೆ ಹೇಳ್ಕೊಂಡು ಅರ್ಥ ಮಾಡಿಕೊಳ್ಳೋಣ
ಚರ್ಚೆ ಮಾಡುವುದರಿಂದ ತುಂಬಾ ವಿಷಯಗಳನ್ನ ನಾವು ಕಲಿತುಕೊಳ್ಳಬಹುದು
ಹೌದು ನಾವು ಶಾ ತಲೆಯಲ್ಲೇ ಅಲ್ಲ ನಮ್ಮ ಜೀವನದಲ್ಲಿ ಇತರ ಸ್ನೇಹಿತರ ಜೊತೆ ಕಲಿಯುವುದು ತುಂಬಾ ಇದೆ ತುಂಬಾ ಕಲಿತೀವಿ ಕೂಡ
ಹದನೇ ಕೇಳ್ಕೊಂಡಿಂತಲ್ಲ
ಅದಕ್ಕೆ ಹೇಳೋದು ನಾವು ಬರೀ ಓದೋದ್ರಿಂದ ಅಲ್ಲ ಜೀವನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇದೆ ಅಂತಾರಲ್ಲ ಹಾಗ
ಹ್ಞ ಅದು ತುಂಬ ಮುಖ್ಯ.
ಮತ್ತೆ ಮ ಮುಂದಿನ ಕರಿಲಿ ಸಿಗೋಣ.
ಹ್ಮ್ ನಾನು ಈ ಕರೆಯಲ್ಲಿ ರಾಧ. ಕೃಷ್ಣ ಬಗ್ಗೆ ಹಾಕಿದ್ದೇನೆ ಅದ್ರ ಬಗ್ಗೆ ಮಾತಾಡ ನಾವು ಮುಂದಿನ ಇದ್ರಲ್ಲಿ ಚೆನ್ನಾಗಿರುತ್ತೆ ಒಂತರ.
ಹಾ ಸರಿ ಸರಿ ಸರಿ
ಕಳಿಸುತ್ತೇನೆ ನೋಡಿ
ಹಾ